ಹ ಶಾಪ ಪರೊಗಿದ್ದೆ
ನಾ ಚಾಪರ್ಬೇಕ ಹಾ
ಇದಯಾ
ಹಾ ನಾ ಇದು ವಾಲ್ಮೀಕ್ ಚೌಕ
ಹಾಗೆ ಯಾರ ನೀನು ಶುಭಂದ್ರನ್
ಹಾ ನಾನ ವಿಶ್ವ ಬಂದೀ
ಭಕ್ಷ ಬರ
ಅಂದಿದ್ದ
ಇಲ್ಲೇ ಇದ್ದಾವ ಇಬರು ಇದ್ದ
ಯಾರ್ಯಾರು
ನಾನು ಆಕಾಶ್
ಹಾ ಹ ಅಂದ್ರೆ ಅಲ್ಲೇ ಬರ್ತತ್ತು
ಹ ಮತ್ತೆ ನಡ ಸಮಾಚಾರ
ಹೇಳ್ಬಪ್ಪ ಊಟ ಇದ
ಊಟ ಆಯ್ತು ನಿದ
ಚಪಾ ಏನ್ ಮಾಡುದು ಟ
ಒಟ್ಟು ಅನ್ನ ಬೆಳೆಸಾರು
ಮಟ್ಟೆ ಚಾವ ಕ ಮರ
ಹಾ ಮೋರಾಮ್ ಬಟ್ಟೆ ಹೊಲಸಿದ್ದೇ ಹಾ ವಲ್ಸಿದ್ದೇವೆ ನಾವು
ಗಂತರಪ್ಪಾ
ಹ ಒಂದು ನಲ್ವತ್ತದ ಆ್ಯದನು
ಹೌದಾನ
ಚನ್ನ ಭೈ
ಹೌದಾ
ಹಾ
ಅತ್ಯಂತ ಸಮಾಚಾರಪ್ಪ
ಮತ್ತೇನಿಲ್ಲ ನೀ ಹೇಳ್ಬೇಕಕ್ ಇವಾಗ ಅದೇ ರಾಹುಲ್ ಹೊಂಟಿದ್ದಾನೆಂತೆ ಇಲ್ಲೇ ದೇವ ನೈಸ್ ಸಮ ಸಮೀಪರ ಬೌದುವಾ
ಪರತಂತ
ಮರಕ್ದೆ ಅಂತ
ಬ ಬ
ಹಾ ನೀವ ಎಲ್ಲಿದ್ದೀರಾ ಇವಾಗ
ಬಸವೇಶ್ವರ್ ಸರ್ಕಲ್
ಹೌದು ತ್ತಾ
ಹಾ
ಅಮೌಂಟ್ ಜಮಾಗಿದ್ದಾವ
ಇಲ್ಲ ಗುರು ಇನ್ನ ಜವ ಮಾಡ
ಹೌದಾ ಎಷ್ಟು ಅಮೌಂಟ್ ಎಷ್ಟು ತರ್ಸ್ದೆ
ಹ ಒಂದು ನೂರ ಎಂಬತ್ತದು
ಆಾ
ನೂರಾ ಎಂಬತ್ತೈದು ರೂಪಾಯಿ ಪೆಂಡಿಂಗ್
ಹೌದಾ
ಹಾ ಉಳ್ದವು ಆಮೇಲೆ ನೋಡ್ಬೇಕು ಎಲ್ಲಷ್ಟು ಕಂಪ್ಲೀಟ್ ಆಗಣ ಸಬ್ಮಿಟ್ ಕೊಡ್ತನಿ
ಹಾ ರೀ
ಬರ್ತದ ನೋಡ್ಬೇಕು ನೀವು
ನಮ್ಮ ಇನ್ನ ಅವ್ರು ಇನ್ನ ಅದ ಇನ್ನ ಕ್ಲಿಿಕ ಮಾಡಿಲ್ಲ ಅವರು ಇನ್ನ ಫೋಟೋ ಎಲ್ಲ ಕಂಪ್ಯೂಟನ್ ತೋರ್ಸಕದು ಇವಾಗ
ಹೌದಾ
ಅದ ಇನು ಸುಗಚ್ಚಿದ್ದೆ ಮನೆಯೊಳಗೆ ಬಿಟ್ಟವ ನಂತ ಫೋನ್ ಅವ
ಹಾ
ಅಬ್ದುಲ್ ಭಾಷೆನೆ ಹೇಳ್ತೀಿಂತಂದಂತಾನ ಏನ್ ಮಾಡ್ತಾನೆ ಇದನಿಲ್ಲಾ ಹಾ ಕಂಪ್ಲೀಟ್ ಆಗ ಹೇಳ್ತಂತಂದಾನ ಅ ಏನ್ ಬರ ಕಾಲ್ ಮಾಡಿದ್ದೆ ಬರ ಒ ನನ್ ಆತರ
ಏನ್ ಬೇರೆಯವ್ರಿಗೆ ಕಾಲ್ ಮಾಡಕ್ ಬರಲ್ಲ್ ಕಂಪ್ಲೀಟ್ ಆದ್ರ ಬರ ರಿಸೀವ್ ಮಾಡಿ ಮಾತಾಡ್ಬೋದ ಅಷ್ಟೇ
ಹೆಂಗೆ ಮ್ತಾರೆ ನಾವ್ ಏನ್ ಒಂದ ಒಬ್ರ ಕಾಲ್ ಮಾಡಿಲ್ಲಲ್ಲ
ಕಾಲ್ ಮಾಡಿಲ್ಲ ನಾ್ ಕೊರಿ
ಇದ್ರಳ
ಹೌದಾ
ಹಾ
ಬರ್ತೀನ್ಿ ಬರ್ತೀನಿಾರರು ಬಂದ್ಮೇಲ್ ನೋಡ್ತನಿ ಮತ್ತೆ ಮತ್ತೆ ಎಂತ ಸಮಾಚಾರ
ಹ ನಂಗ ಡಿಗ್ರಿ ಕಾಲೇಜ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಬರಿೀ
ಬೇರೆ ಕಳ ಇದಗೊಂಡ್ರ
ಹಾ ಅಲ್ಲಿ ಯ ನೀಲ್ದಾಣ ಅದ ಚಿಂದ ಹನ್ ಬರಾಮ್ರೀ ಈಗಗ ಏನ್ ಮಾಡ್ತರಿ
ಹೌದಾ
ಹಾ
ಓದ ಮಾಸ
ಹಾ ಎಲ್ಲಿದ್ದೀ ಇವಾಗ ಸದ್ಯ ಎಲ್ಲಿದ್ದೀರಾ
ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಕಡೆ ಉಂಟುವಿ ಕೆಲ್ಸ ಆದದ ಹ್ಮ್
ಇಲ್ಲಿ ಅವಳೆ ಏ ಊರ ಅವಳಕ್ ಹೋಗಿದ್ರ ಏನ
ಹೌದು ಹೋಗಿದ್ದೆ ನಾನು ಏನು ಹರಿಯಾಣ ಮಜರಾಜ್ ನ
ಹೌದ ಅವ್ರ ಇಬರು ಕಂಡ್ರ ನೀ ಕಂಡಿಲ್ಲಾ ಹೌದಾ
ಹ್ಮ್
ಮತ್ತೆ ನೋಡ್ದ ಸಮಾಚಾರ
ಹೇಳ್ಬೇಕಪ್ಪ ನಿನ್ನೆ ಹೆಂಗಂಗ ಹೊಲಾ ನಾಟೆ ಹೊಲಾ
ಹಾ ಹೊಲಗಳು ನಟೆ ಹೊಸು
ಅಲ್ಲ
ಇನ್ನು ಊರ್ಬೇಕು ವಿನೋ ಅಂನ್ ಲ್ಲಿ ಓದಲಿ ಓದಲಿ ರೋದ ದಿನ
ಓದಲ್ಲಿ ಓದ ಬಿಡ ನಾಟವಲ್ಲ ಬೀಜಿ ಅಂತ ನಾಟವಲ್ಲ
ಹಾ ನಾಟ್ಯವ ನಾಟ್ಯ ನಾಡಿ ಇನ್ನ ಇನ ಒಳಗದಾವ ಮಳೆ ಬಂದಲ್ಲಾರಲ್ಲ ಹಾಗಾಗಿ ಒೊ ಆ್ವಾನ ಅಷ್ಟತೇ
ಮತ್ತೆ ಮಳೆ ಬಂದಿಲ್ಲ ಮಳೆ ಬಂದ್ರೆ ಆಗ್ತುದು ಹ್ಮ್
ಮಳಿ ಬರ್ಲಾರ್ದಂತು
ಹ್ಮ್
ರಿ ಇವತ್ತು ನಿನ್ನೆ ಬರ್ತದ ಮಾಡಿದ್ದೆ ಬರ್ಲಿಲ್ಲ ಮಳೆ
ಗುದ್ಲಿ ಗುದ್ದೇ ಹಾಕದ ಮಳೆ ಬರಲ್ಲ ಹ್ಮ
ಸಾಯಂಕಾಲ ನಾಳೆ ನಾಳೆ ಸಾಯಂಕಾಲ ಆಗ್ಬೋದು
ನಾಳೆ ಸಾಯಂಕಾಲ ಅಲ್ಲೂ ಅಮಾಶ್ಯ ಆದ್ ಮರ್ದನ್ ಆಗ್ತಿದೆ ಮೂರ್ ದಿನಕ್ಕೆ ಹಾಕಲ್ಲ ಮಷಾದ ಮೂರ್ ದಿನಕ್ಕೆ ಹಾಕ್ತಾರ ಮಷ ಮೂರ್ ದಿನ ಹಾಕ್ತಾರ ಹಾ ಹೌದು
ಹೇ ಚಂದ್ರ ಹಾಕೊಂಡ್ರೆ ಸಾಕ ನಾಳೆ ಆಗ್ತ ಇವತ್ತು ಆಗ್ತಾರ ಅಂಗನನ್ಮಣ್ಣನು
ಹಾ ಹಾ
ಚಂದ್ರಕಾಣದೊಂತಡ ಅಷ್ಟೇ ನಮ್ಮ ಮರ ಅಂತ ನಾಳೆ ಅನಕ ಇದ್ರ ನಾಳೆ ನನ್ಾಗತಿದ್ರು
ಯಾರ್ ನಿ ಮಾಮ ಅತ್ತ ದೇವರುಡ ಅವರ
ಹ್ಮ್
ಕುದುರೆ
ಹಾ ಅವ್ರ ಆತಾರ ಅಲ್ಲಿ ಹೇಳಕ್ತ್್ರ
ಹಾ ಹಾ
ಅದ ನಾಳೆ ಆಗ್ತಾರ ನಾಡ್ದ ನೀಿಯಂದ ಮೂರ್ ದಿವ್ಸಕ್ಕೆ ಆಗ್ತಾರ
ಇಗೋ ಒಂದ್ ಮಾಡೋಣ ಅಷ್ಟು ಗೊತ್ತಿಲ್ಲ ವಾಟೆ ಪುಟ್ಟೇ
ಹ್ಮ್
ಗುದ್ಲಿ ಹಾಕಿದ್ ಮರ್ದಿನನ ಗುದ್ಲಿ ಹಾಕದಿನ ಇಲ್ಲಾಂದ್ರ ದೇವ್ರ ಕುಂದ್ರ ದಿನ ಬರತ್ ನೋ ಮಳಿ ಅದಂದ ಸ್ವಲ್ಪಕ್ಕ
ಇವಾಗ ಬೇಕಾಗಿತ್ ಮೀನ್ ಇವತ್ತ
ಬೇಕಾಗಿತ್ತುು ಮತ್ತಗ ಬರವಲ್
ಎಲ್ಲ ಎಲ್ಲಾ ಗಿಡಗಳು ಬಾಡಿ ಹೋಗುತ್ತಿದ್ದಾವೆ
ಹ್ಮ್ ಬಾಡಕತಾವ ಗಿಡ ಎಲ್ಲ ಮತ್ತೆ ನೀರೆಲ್ಲ ಅಲ್ಲ
ಇ ಬಾಷ ಬರ ಕಚ್ಚಿದ್ದಾರೆ ಅಂತ ರಾಹುಲ್ ಬ ರಾಹುಲ್ ಬಾಸ್
ಹೌ ಬಸ್ ಎಿ
ಇಲ್ಲಿ ಧೋರಣಾಳೆ ಸಮೀಪ ಆಧಾರ ಅಂತ
ಬರಲ್ ಬರಲ್ ಸಿಗ್ಲ್ ಬಂದ್ ಮಾಡಳ ನಟದ
ಇಂಗ್ಲೀಷ್ ಏನ ಆಐತು ಅಂತ ಒಂದಂದು ಪೇಪರ್ ಇವತ್ತು
ಇವತ್ತಾ ಅಯ್ಯಂದ ನಾದಂ ಚತ್ತು ಪೇಪರ್ ಅವನು ಬರ್ತಾನ ಈಗ ಶಾಪ ಬರ್ಲತ
ಹೌದು ಒಂದ ಪೇರ್ ಆಫಂಗ ಇರ್ಬೋದು
ಅದೇ ಅವನ ನಾಳಂತ ಪೇಪರು ಅವನು ಬರ್ತನಂತಂದ ಬರ ಬರ ಬರ್ಲಿ ಬ ಬಂದ ಮತ್ತೆನ್ ಸೌಕಾರರ
ಇದು ಇದು ಅಬ ನಿಮ್ದು ನಾಟ್ಯಿದ ಬೀಜ
ನಾಟದ ಇನ್ನೊಂದುಾ ಚಿತ್ರ ನಾಟ್ಯಲ ಹತ್ತು ಎಕರೆದಾಗ ಆರು ಎಕರೆ ನಾಟ ಅದ ನಾಕ ಎಕರೆ ನಾಟಲ್ಲ ಮತ್ತ ಅದ ನಾಕೆ ್ರ ಅಚ್ಚಣ ಮಳೆ ನಾಕ್ಕ ರ ಅಕ್ಷಣ ಮಳೆ ಬರ ಲ್ಲ ನಕೆಕಡೆ ಅಚ್ಚ ಇಲ್ಲಭ
ಹೌದಾ
ಹ್ಮ
ಇಾಳಗೆ ಇರ ಬ ಬ
ಈ ಮಳೆ ಬಂದ್ರ ನಡ್ತಾವ ಮತ್ತೆ ಮಳೆ ಬರ್ಲಿಕ್ಕೆ ತೊಂದ್ರೆ ಆಯ್ತು ಸಿವಾಯಣ್ಣ ಮತ್ತೆ ಯಕ್ಕ್ಷೆ ಅಂತ ನಕಕ್ರೆ ಬೀ
ಚನ
ಟೋಟಲ್ ಹತ್ತು ಎಕರೆ
ಮತ್ತೆ ಎಗ್ರೆ ಮಾಡಿದ್ದ ಹೊಸದ ನಾ ಎಗ್ರೆ ಮಾಡಿದ್ದಿಲ್ಲ
ಈ ವರ್ಷನ ನಾಕೆಕ್ರ ಮಾಡಣಿ ಮನ ಎಲ್ಲ ಗಲತ್ ಇಡ್ಕೊಂಡತ ಎಕ್ರ ಅಂದೆ
ಹಾ
ಮನವಲ್ಲಾ ಅದು ಮಾಡಿದ
ಅಲೋ ಹ್ಮ ಎಲ್ಲ ಓಸಾರಿ
ಒೋದ್ಸರಿ ಮಾಡಿದ್ದಿಲ್ಲ ಹ ಒದ್ ಸಾರಿ ಬರೀ ಮನವಲ್ಲ ಅಷ್ಟೇ ಇತ್ತುದ್
ನಿಮ್ಗೆ ಕಾಕದ ಹೊಲ ಹಾಕೊಂಡವ ಶ
ಎಲ್ಲ ನಮ್ಮ ದೊಡ್ಡಮ್ಮುಂದು
ಹೌದಾ ಆ ತಾಯಿನ ಹೊಲ ಮಾಡರಾನ
ಹಾ ಚಳನಲ್ಲ ರೋಡ್
ಹಾ ಹಾ ಹೌದಾ
ಹ್ಮ
ಅ್ರ ಹತ್ತು ತೋಟಲ್ಲ ಹನ್ನೆರಡು ಎಕರೆ ಹತ್ತು ಎಕರೆ ಐತೆನ ಸ್ವಲ್ಪ ನೀವ ಹೇಳ್ಬೇಕ್ ಇವಾಗ ನಾಕುವರೆ ಮರ ಅದು ಬರೇ
ಎಲ್ಲಮ್ಮ ಮನದಲ್ಲ ಚಲ್ತ
ಮನಿದ ಎರಡು ಎಕರೆ ಆಯರ್ ದ ಎರಡು ಎಕರೆ ಮಾಡಿವ ಹೊಲ ಅಣಕ
ಸಾಕಷ್ಟೇ.
ಹ್ಮ್ ಅಷ್ಟೇ ಸಾಕು ಬಾಡಿಗಡೆ ಆದಷ್ಟು.
ಹ್ಮ್ ನಡಿತೇವ ದೊಡ್ಡತ್ತಾವಲ್ಲ ಮೈಸೂರ್ ಕಲ್ಲಾರೆ ಆ ನಡಿತಾವ
ಹಾ ವೈಷರಾವ ಹಾ
ಬಡಾಾವ ಭಾರಿ ಬ ಕಪ ಕೂಡ ಪಾಡ ಅಂದೆ ಸುನೆ. ಹಲೋ
ಹಲೋ.
ಅಲೋ ಕಟ್ ಮಾಡ್ಬೋಡ ನಡಬರ್ ಕಲ್.
ಇವತ್ತೈದ ತಾನೇ
ದವಸದಕ್ಕೆತದದೆಲ್ಲ ಆ ನಡಬರ್ ಕಟ್ ಮಾಡೋ್ಬಾರಡ ಅಂದೆ ಹಲೋ ಕೆಲ್ಸಕ್ ಆತದ ನೆಡವರ್ ಕಟ್ ಮಾಡ್ಬಿಡ ಫೋನ
ಇಲ್ಲ ಕಟ್ ಮಾಡಿ ಇಲ್ಲ
ಮಾಡಬೇಡ ಹತ್ತು ನಿಮಿಷ ಒಟ್ಟ ಹತ್ತು ನಿಮಿಷ ಆಗತನಕ ಕಟ್ ಮಾಡಬೇಡ ಸೆಂಟ್ರಲ್ ಮಾತ್ರ ಕಾಲ್
ಕಳ
ಏನ ಆಾಗಲ್ಲ ಬ್ರೋ ನಡಡಿ
ಹೇ ನಿಮ್ಮವನ್ ಅಮೌಂಟ್ ತಾವು ಜವಾಸ ಹಣೆ ನಾ್ ಅದಲ್ಲ ಇಲ್ಲ ಇನ್ನು ಸಾವ ರಂಡ ಮನೆ ಪುಟ್ಟ ನವು ಎಂತ ಅನುಭವ
ಮ ಫನ್ ನ್ ಮ ಬುಟ್ಟ ತಿಲ್ಲಿಗಯನ
ಎಲ್ಲಿಗ ಹೋಗ್ಯಾನ ನೀರೋಡ ಬರೀ ನೀರೋಡದೆ ನಡದಂತೆಲ್ಲಾ ಅ ಅಲ್ಲಿ ಅಲ್ಲೇ ಹಚ್ಚಿದ ಏನ್ ಮಾಡ್ತದ
ಮತ್ತ ಮನೆ ಕಟ್ಟಾಕತ್ತಾರಲ್ಲಪ್ಪಾ ಪಾಪ.
ಹಾ ಎಲ್ಲ ಮತ್ತೆ ಮನೆ ಕಟ್ಟಕತ್ತರ್ ಬಿಡ ಅದು ಬರ ಬರ ಅದ. ಆ ಮನಿ ಕಟ್ಟದ ಬರೋಬ್ಬರಿಯಾದ ಅ ನೀ ಹೇಳದು
ಹಾ
ಮನಿ ಕಟ್ಟತಾರ ನೀರ್ ಅವ್ರ ಅಣ್ಣ ಅವ್ರ ಅಲ್ಲಿ ಅಲ್ಲಿರ ಕೋಡ್ಸಲಂತವಿಗೆ ಅವರು ಹಳಿ ಮನೆ ಮಾಡ್ತಾರಂತವ್ಗೆ.
ಅಲ್ಲ ಯಾವುದೇ ಮನೆ. ಕೊಡ್ಲಿ ಪಾಪ ಕಟಗತ್ತರ್ಲಿ ಇವಾಗ.
ಹಾ ಕಟ್ಟಕಥರ ಅಂತ ಅಂದ ನಾನ ಮುಂದ ಅಂದನಾ
ಮತ್ತೇನು ಯಾವ್ದನ ಕೊಡ್ಲಿ ಯಾವ ಅವ್ರಿಗೆ ಬಿಟ್ಟದಅದ ಯಾವ್ದಂತ ತಗೋಳಿ ನೀವು ಹಳೇದ.
ಇಲ್ಲ ಇನ್ನುಸೆ ಎಲ್ಲ ಫಸ್ಟ್ ಅವನೇ ಅಂದನು ಮತ್ತೆ ಹೇಳಿದವನ ಅಂದ ಹ ಮತ್ತೆ ನನ್ಗೆ ಬೈತನ
ಹೇಳಲ್ಲ ಹೇಳಲ್ಲ.
ಹ್ಮ್ ಏನ್ ಮಾಡೋದ ಮತ್ತೆ. ಸಮಾಚಾರ
ಹೇಳ್ಬೇಕಪ್ಪ ಸವಕಾರ.
ನಮ್ಮ ಇವತ್ತ ನೋಡ್ರಿ ಒಂದು ನೀವ ಹೇಳಿದಿರಂತಲ್ಲ. ನೀವ್ ಹೇಳಿರಂತಲ್ಲ.
ಹೇಳಿವ
ಹಾಗೇಏನು, ಮಾಡಿಲ್ಲ, ಇವಾಗ, ಮಾಡ್ತೇನೆ! ಏನು, ಹೇಳಿದೀನಿ, ಅಷ್ಟೆ. .. ಅದ, ಏನಾದ್ ಓಪನ್ ಮಾಡಿ ಕೊಡ್ತೀನಿ! ಆ ತಣ್ಣಗ್, ಹೇಳ್ಬೇಕು, ಪ್ರಭು, ಅಣ್ಣನಿಂಗು. .. ಬಾಷಿ, ಹೇಳಿನಿ, ಏನ್ ಮಾಡ್ತಾನ, ಇನ್ನೆಲ್ಲಾವಾ. .. ...
ಸರಿ. .. ತಾಕೋ, ಇಲ್ಲಿ, ಬರೀತೀನಿ, ಬಂದ ಫೋನ್, ಅಚ್ಯುತೀನಿ, ಇದ್ದಲ್ಲಾ. ..
ಹಾ, ಸರಿಕಾ, ..